ಸರ್ ನಮಸ್ತೆ ಸರ್ ಆರಾಮ್ ಅದ್ರ ಸರ್ ಹಾ ಆರಾಮದೇ ನೋಡ್ರಿ ಸರ್ ಮಕ್ಕಳೆಲ್ಲಾ ಚೆನ್ನಾಗಾರ ಸರ್
ಹಾ ಎಲ್ಲ ಚೆನ್ನಾಗಿದರು ಆರಾಮಿದ್ರ ಎಲ್ಲರು
ಹ್ಮ್ ಹಾ ಇಲ್ಲ ಸರ್ ಮಾಡ್ಬಕ್ ಸರ್ ಇನ್ನ ಅಡಗೆ ಮಾಡ್ಕೊಂಡ್ ಮಾಡ್ಬೇಕಕ್ ಸರ್ ಇನ್ನು ನಿಮ್ದುಸ ನಿಮ್ದು ನಿಮ್ ಊರಲ್ಲೆಲ್ಲ ಸ ಹಳೆ ಊರ್ ಕಡೆ ಎಲ್ಲ ಬೇಗ ಅಲ್ಲ ಸರ್ ಮಾಡೋದು
ಹೌದೌದು್ ನೋಡ ಆದ್ರೆ ಸ್ವಲ್ಪ ಬಂದಿದ್ದಿ
ಹ್ಮ್ ಅಲ್ಲಿ ಮತ್ತೆ ಮನೆಗಳುೆಲ್ಲಾ ರೆಂಟ್ ಎಲ್ಲ ಹೆಂಗ ಅದ ಸರ್ ಹೆಂಗ ನಡಿಕಾಯ್ತಲ್ಲಿ
ಇಲ್ಲಿ ಅಂದ್ರೆ ಸ್ವಲ್ಪ ಕಡಿಮೆ ಮಾಡ ನಡಿವರಲ್ಲ ಒಂದು ಎರಡು ಹ ಒಂದ್ ಎರಡು ಮೂರ್ ಸಾವಿರ ಹಂಗ ಆ್ತು
ಹಾ ಹ ಅಂದ್ರೆ ಲೇಸಿಗೆಗ್ ತಾಣೋದೇನ್ ಇರಲ್ಲಲ್ ಸರ್ ಬಾಡಿಗೆ ಅಷ್ಟ ಕೊಡ್ತಾರ ಲೇಸಿಗೆ ಹಾಕಣದೇನ್ ಇರಲ್ಲ
ಜಂದ ಇಲ್ಲ ನ ಬಾಡ ಕೂಡ ಬಾಡಿಗೆನ ಅಂದ್ರುನು ಕಡಿಮೆಮ ಬರೋದು ಹಳ್ಳಿ ಊರಲ್ಲಿ ಯಾರು ಬರ್ತಾರ ಮೋಡ ಯಾರು ಬರಲ್ಲ
ಇಲ್ಲಿ ಅದೇ ಮನೆಗಳು ಇಲ್ಲಿ ಸಿೀಟಲ್ಲ ಇದ್ರೆ ಹ ಅದಕ್ಕ ಮೂರಷ್ಟ ಕೊಡ್ತಾರೆ ಸರ್ ಇಲ್ಲಿ
ಹೌದೌದು
ಏೇ ಒಂದ ಎರಡ್ ಚಿಕ್ಕ ಎರಡುೂ್ ಇದರು ನಾಲ್ಕ ಐದು ಸಾವರೇಳ್ತಾರೆ ಟಲ್ಲಿ ಬಳ್ಳಾರಲ್ಲಿ ಹ ಹ್ಮ ಇವ ಲೀಸಿಗೆ ಅಂದ್ರೂನು ಸರ್ ಐದೈ್ ಲಕ್ಷ ತ ಅಂತಾರೆ ಸರ್ ಹ ಒಂದ್ ಸಿಂಗಲ್ ಬೆಡ್ರೂಮ್ ಇದ್ರು ಕೂಡ ಐದ್ ಲಕ್ಷ ಲೇಸಿಗೆ ಸರ್ ಹ್ಮ್ ಹಾ ಸರ್ ಡಬಲ್ ಬೆಡ್ರೂಮ್ ಮನೆಯಲ್ಲಿ ಸಿತ ಾಂಡರ್ ಅಂದ್ರೆ ಅದು ಹತ್ ಸಾವಿರ ಬಾಿಗೆ ಲೆಕ್ಕ ಸರ್ ಅದ್ ಐದ ಲಕ್ಷ ಅಂದ್ರೆ ನಾವ್ ಎರಡ್ ರೂಪಾಯಿ ಇಂಟ್ರೆಸ್ಟ್ ಅಂದ್ರೂನು ಹತ್ ಸಾವಿರ ಆಗ್ಬಿಡ್ತದ ಸರ್ ಅದ ಹ ಅಷ್ಟ ಅದಾವ್ ಸರ್ ಇಲ್ಲಿ ಹ ಹತ್ ಸಾವಿರ ಆಗ್ಬಿಟ್ಟದ ಸರ್ ಬಾಡಿಗೆ ಅದೇ ಹೇಳ್ತೀವಲ್ ಸರ್ ಇಲ್ಲಿ ಬಳ್ಳಾರಿಲ್ಲಿ ಸ್ವಂತ ಮನೆ ಇದ್ದಾರ ಅದೃಷ್ಟವಂತರ ಅಂತ ಸರ್ ಏನ್ ಹಾ ಅದೇ ಮತ್ತೆ ಮತ್ತ ಈ ಮಾವೂಲಿ ಬಾಡಿಗೆ ಕಟ್ಗ ಅಾರ ಅಂದ್ರಗಏನ್ ಅವಸ್ಥೆ ತಿ್ಗಳ ಅನಷ್ಟ್ ಅತ್ತ ಬಂದ್ಬಿಡ್ತ ಸರ್ ಮನೆ ಆಯ್ತ್ ಬಾಡಿಗೆ ಕಟ್ಟಾಕ ಹ್ಮ್ ಈಗ ಒಂದ್ ವಾರ ಕಟ್ಟಿರ್ತಿೀವಿ ಏಳ್ ಆರು ಏಳಕಲ್ಲ ಕಟ್ಟಿರ್ತಿೀವಿ ಮತ್ತೆ ನೆಕ್ಸ್ಟ್ ಮಂತ್ ಅನ್ನ ಎಷ್ಟು ಜಲ್ದಿ ಬಂದ್ಬಿಡ್ತ ಸರ್ ಬೇಗ ಹ್ಮ್ ಬಾಳಗ ಸ್ವಂತ ಮನೆ ಇದ್ದರು ಚೆನ್ನಾಗಂತ ಕೆಲವರು ಏನಂದ್ರೆ ಇದ ಎಷ್ಟ ಇದ್ರೂನು ಇವಾಗ ಮನೆ ಕಟ್ಬೇಕಂದ್ರೆ ಸಾಲ ತಂಡೆ ಕಟ್ಬೇಕಲ್ಲಾ ಅದಕ್ ಮತ್ತೆ ಇ ಇಂಟ್ರೆಸ್ಟ್ ಕಟ್ಲೇಬೇಕು ಅದ್ರ ಬದ್ಲು ನಮ್ಗೆ ಅದೇ ಇಂಟ್ರೆಸ್ಟ್ ದುಡ್ಡಿಂದ ಬಾಿಗೆ ಮನೇಲಿ ಇದ್ರೆ ಚೆನ್ನಾಗಲ್ಲ ಯಾವಂತ ಮನೆ ಬೇಕಾದ್ರೂ ಅಂತ ಮನೆ ಸಿಗ್ತಾವ ಅನ್ಕಂತಾರೆ ಸರ್ ಕೆಲವರು
ಹ ಹೌದು ಮೇಡಮ್ ಅದನ್ನು ಕೆಲವರು ಆಲೋಚನೆ ಮಾಡ್ತಾರೆ ಮೇಡಮ್ ಹೌದು ಅಂದ್ರೆ ಈಗ ಆ ತರ ಇದ್ರೆ ಈಗ ಬಾಡಿಗೆ ಕಟ್ಬಂಗಂದ್ರೆ ಅನ್ನೋದು ಹೆವೆ ಆಗುತ್ತೆ
ಇವೇ ಆಗ್ತ ಸರ್ ನಂಗಗೆ ಇಮೇ ಮಡಿಯಂ ಮರ್ ಮಿಡಲ್ ಕ್ಲಾಸ್ ವರ್ಗಂತೂ ಔಷಿ ಹೇಳ್ಬೇಡ ಸ ಬಾಡಿಗೆದ ಹ್ಮ ಅವ ಸ್ಯಾಲ್ರಿಿನೂ ಅಷ್ಟ ಕಷ್ಟ ಇರುತ್ತೆ ಹ ಸರ್
ಸ್ವಂತ ಮನೆ ಇದ್ದಾರ್ದು ಹೆಂಗ ಆಗುತ್ತೆ ಮೇಡಮದು
ಸ್ವಂತ ಮನೆ ಇದ್ದಾರಂದ್ರ
ಅ ಮೇಡಮ್ ಈಗ ಬಾಿಯ ಮನೆ ಅಂತೂ ನಡೀತಲ್ಲ ಮೇಡಮ್ ಈಗ ಅ ಸ್ವಂತ ಮನೆಯರ್ ಬಹಳ ಕಷ್ಟ ಆಗ್ತಾರ ಮೇಡ
ಕಷ್ಟ ಆಗ್ತ ಸರ್ ಮತ್ತೆ ಹ್ಮ್ ಅಂದ್ರೆ ಒಂದ್ ರೀತಿಲಿ ಸ್ವಂತ ಮನೆ ಇದಾರ ಚೆನ್ನಾಗಿ ಅನ್ಕೋಬಕ್ ಅವ್ರ ಹೆಂಗ ಇರ್ಲಿ ಮನೆ ಅಂತ ಬಾಿ ಕಟ್ಟದ ಅಂತ ಇರಲ್ಲಲ್
ಹೌದೌದುಣ
ಆ್ ಹಂಗ ಮನ್ಯಾಗ ಅವ್ರರು ಹೆಂಗನ್ನಿ ಇರ್ಲೇ ನಡ್ದ ಹ್ತತಿ ಈಗ ಬಾಡಿಿಗೆ ಮನೆ ಇದ್ದಾರ ಅಂದ್ರೆ ನೀವು ಮನ್ಯಾಗ ಏನ್ ನ್ ತಿನ್ಲಿ ಬಿಡ್ಲಿ ಒಟ್ಟ ತಿಂಗಳ ಬಂತ ಅಂದ್ರೆ ಬಾಡಿಗೆ ಕಟ್ಲೇ ಬಕ್ ಸರ್ ಅದಂತ ನಿಂದರ್ಸಾಕ್ ಆಗಲ್ಲ
ಹೌದೌ ಹೌ
ಸ್ವಂತದ ಸಣ್ಣದ ಗುಡ್ಲಿದ್ರು ಚೆನ್ನಾಗ್ ಸರ್ ಅದ್ ಬಾಡಿ ಕಟ್ಟದ್ ಟೆನ್ಷನ್ ಇರಲ್ಲ ಮನ್ಯಾಗ ಏನ್ ತಿನ್ಲಿ ಬಿಡ್ಲಿ ಅದ ಟೆನ್ಷನ್ ಇರಲ್ಸ ತಿಂಗಗಳ ಬಂತ ಅಂದ್ರೆ
ಹೌದೌದು ಮೇಡಮ್ ಹೌದು್
ದುಡಿಲಿ ಬೆಳ್ಳಿ ಕೆಲಸ ಒಂದ್ ಸ್ವಲ್ಪ್ ಲೇಟ್ ಸ್ಯಾಲ್ರಿ ಲೇಟ್ ಆಗ್ಲಿ ನಡೀತದ ಸರ್ ಈವಾಗ ಈ ಬಾ ಅಡಿಗೆ ಮನವದ ಏನಂದ್ರೆ ಸ್ಯಾಲ್ರಿ ಸರ್ ಅದ್ರ ಸಲುವಾಗಿ ಕಾಯ್ತಿರ್ತಾರ ಸರ್. ಒಂದ್ ಎರಡ್ ದಿನ ಸ್ಯಾಲ್ರಿ ಲೇಟ್ ಆಯ್ತ ಅಂದ್ರೆ ಎಷ್ಟು ಪಜಿತತ ಆಬಿಡ್ತದೆ ಸರ್ ಅವ್ರರು ಕೆಲವೊಬ್ರು. ಮನೆ ಒನೋರ್ ಇರ್ತಾರ ಸಕ ಬಾಳ ಕಟ್ನಿಟ್ಟ ಇರ್ತಾರ್ ಸಕ ಆ ಡೇಟಿಗೆ ಕಟ್ಬೇಕಂದ್ರೆ ಆ ಡೇಟ್. ಕಟ್ಲೇಬೇಕು ಸರ್ ಈಗ ನಾವ್ ಐದನೇ ಐದನೇ ತಾರೀಕ ಸೇರಿವಂದ್ರೆ. ಹಾ ಐದನೇ ತಾರೀಕು ಕಟ್ಲ ಬೇಕ್ ಸರ್ ಒಂದ್ ದಿನಮ. ದು ಮುಂದ ಬಿಡಂಗಿಲ್ಲ ಹಂಗ ಇರ್ತಾರ ಅದು ಕಷ್ಟ ಆಗ್ಬಿಡ್ತದೆ ಸರ್ ಕೆಲವರಿಗೆ. ಕಟಬೇಕು ಸರ್ ಹಾ ಅ ಸ್ವಂತ ಮನೆ ಇದ್ರೆ. ಏನ್ ಅನ್ಸಂಗಿಲ್ಲ ಸರ್ ಕಟ್ಟೋದಿರಲ್ಲ ಏನಲ್ಲ ಅವ್ರಗ ಏನ್ ಟೆನ್ಷನ್ ಇರಲ್ಲ ಯಾವಾಗಾದ್ರೂ ಕೊಡ್ ಮನೆ. ಕರ್ಚು ಅಷ್ಟಿರದು ಸ್ಯಾಲ್ರಿವಾಗ ಅಲ್ಲಿ ಬರ್ದ ಬರ್ಲಿ ಬಿಡಪ್ಪ ಅಂಗ ಇರ್ತಾರ ಅವ್ರು.
ಹೌದ್ದ್ ಮೇಡಮ್ ಹೌದ್ ಮೇಡಮ್. ಮೇಡಮ್ಗ ಇಲ್ಲಿ ಹಳ್ಳಿ ಊರಿಂದ ಅಲ್ಲಿ ಬಂದಾರ ಆದ್ರೆ ಅವ್ರ. ಮೇಡಮ ಅಲ್ಲಿ ಬದುಕಕ್ಕೆ.
ಹಾ ಅದನ್ನ ಕಷ್ಟ ಆಗ್ತ.
ಅಲ್ಲಿ ಸ್ವಂತ ಮನೆ ಇರ್ತತೆ ಹ ಸ. ಸ್ ಇರೋದಿಲ್ಲ ಅಲ್ಲ ಅಲ್ಲಿ ಸ್ವಂತ ಮನೆ ಇದ್ದು ಇಲ್ಲಿ ಬಾಡ. ಕಟ್ಬೇಕಂದ್ರೆ ಅವ್ರಿಗೆ ಎಷ್ಟು ನೋವ ಆಗ್ತದೆ ಸರ್. ಈ ಕೆಲ್ಸದ ಸಲುವಾಗಿಯ ಬಿಟ್ಟು ಬಂದಿರ್ತಾರಾ ಅಲ್ಲಿ ಸ್ವಂತ ಮನೆ.
ಹೌದ ಹೌದು ಮೇಡಮ್.
ಬ್ರು ಅದೇ ಮಾತಾಡ್ತಿರ್ತಾರೆ ಸರ್ ಹೊರಗಡೆ ಕಾಲೇಜ ಅಲ್ಲ ನಮ್ದ. ಏನ ಆಣೆ ಬರ ನೋಡ್ರಿ ಊರಲ್ಲಿ ದೊಡ್ಡ ಸ್ವಂತ ಮನೆ ಇದ್ಕೊಂಡ್ ಇಲ್ಲಿ ಬಾಗೆ ಮನೆ ಹುಡುಕಿ ಬಾಡಿಗೆ ಕಟ್ಬ. ಅಂತ ಮಾತಾಡ್ತಿ. ಸರ್ ಒಬೊಬ್ರು ಅದೇ ಹ್ಮ್ ಏನ್ ಮಾಡಕ್ ಆಗಲ್ಲಲ್. ಸರಿ ಈಗ ದೂರ ಇರ್ತಾವ ಬಸ್ ಕನ್ವೀನ್ಸ್ ಇರಂಗಿಲ್ಲ ಹೋಗಿ ಬರಾಕ. ಇನ್ನು ಇಲ್ಲಿ ನೋಡ್ಕೇಳೇಬೇಕಾಗ್ತ ಸರ್ ಕೆಲ್ಸ ಸರ್ವಾಗಿನ.
ಹೌದು ಮೇಡಮ್ ಅವರ ಅಲ್ಲಿ ಬಂದು ಧ್ಯಾನ ಮಾಡೋದು ಮತ್ತೆ ಅವ್ರ ದಿನ ಕೂಲಿಯ. ಏ ಅಲ್ಲಿ ಜೀವನ ಏನೋರು ಬದು.
ಅದೇ ಮತ್ತೆ ಈಗ ಒಬ್ಬೊಬ್ರು ಕೆಲವರು ಗಂಡ. ಕಡೆ ಏಂತ ಒಂದ್ ಕಡೆ ಮಾಡ್ತಿರ್ತಾರೆ ಸ ಕೆಲ್ಸ ಈಗ ಅದು ಅಂಗ. ನಿರ್ವಹ ಇಲ್ದಾರ್ ಇನ್ನು ಮನೆ ಮಾಡ್ಲೇಬೇಕಾಗ್ತದೆ ಸರ್ ಇನ್ನ.
ಹೌದು ಮೇಡಮ್ ಹ್ಮ್. ಹಂಗ ಇದಿದ್ದ ಪಾಪ ಅವ್ರು ಮನೆ ಮಾಡ್ಕೊಂಡ್ರು ಬಾಡಿ ಹಚ್ಚಿದ್ ದುಡ್ದ.
ಹ ಕಟ್ಟು ಎಷ್ಟು ಕಷ್ಟ ಆಗತ್ತೆ ಸರ್. ಈ ಮನೆ ಬಾಡಿಗೆ ಅಂದ್ರೆ ಕೆಲವ್ರಿಗೆ ಕಡಿಮೆ ಸ್ಯಾಲರಿ ಇರ್ತತ್ತೆ ಕೆಲವರಿಗೆಗೆ ಆ. ಚೆನ್ನಾಗೆ ಇರ್ತತೆ ಇ ಒಂದ್ಸರಿ ಕೆಲವರು ಓನರ್ ಚೆನ್ನಾಗಿರ್ತ. ಇರ್ರ್ ಸರ್ ಕಡಿಮೆ ಬಾಡಿ ಕೊಟರುನು ಯಾವಾಗ ಕೊಟ್ರರು ಅವಾಗ ಇಸ್ಕೋರು ಇರ್ತಾರ. ಕೆಲವರು ಕಟ್ನಿಟ್ ಬಾಳ ಇರ್ತಾರ ಸರ್. ಅದು ಇದೇ ಟೈಮ್ಗೆ ಬರ್ಬೇಕು ಅಷ್ಟ್ ಲೇಟ್ ಆಗ ಬರಂಗಿಲ್ಲ. ನೀರ್ ಜಾಸ್ತಿ ಯೂಸ್ ಮಾಡ್ಬಾರ್ದ ಅವೆಲ್ಲಾ ತೊಂದ್ರೆ ಇರ್ತಾವ. ಬಾಡಿಗೆ ಮನಲಿ ಹ್ಮ್ ನೀರು ಜಾಸ್ತಿ. ಯಸ್ ಮಾಡಂಗಿಲ್ಲ ಜನ್ ಮಂದೆ ಜಾಸ್ತಿ ಬರಂಗಿಲ್ಲ ಮನೆಗೆ.
ಆತರ ಇದ್ರೆ ಪಾಪ. ಅಲ್ಲ ಮೇಡಮ್ ಯತರ ಇದ್ರೆ ಪಾಪ ಈಗ ಬರೋರು ಹೋಗೋ ಯಾರಾರ.
ಹಾ ಎಷ್ಟು ಕಷ್ಟ ಆಗ್ಬಿಡ್ತ ಸರ್. ಇಷ್ಟ ಆಗ್ಬಿಡದೆ ಈಗ ಈಗ ನೆಂಟರು ಬರ್ತಾರಂದ್ರೆ ಬಾಳ ಅನಕು ಬರಲ್ಲಲ್ಲ ಸರ್ ಈಗ.
ಹೌದೌದು ಮೇಡಮ್.
ಅದೇ ಸರಿ ಅದಕ ಆದಷ್ಟು ಸ. ಮ ಇದ್ರೆ ಚೆನ್ನಾಗ್ ಸರ್ ಒಂದ್ ಸಣ್ಣ ಮನೆ ಇರ್ಲಿ ಒಂದು ರೂಮ್ ಇರ್ಲಿ ಅದು ಬೇರ. ಆಗ್ತ ಅಲ್ಸ ನಮ್ದ್ನಂಗೆ ಇರ್ತತೆ.
ಹೌದು ಮೇಡಮ್ ಅಂದ್ರೆ ನಿಮ್ದು ಸ್ವಂತ ಮನೆ ಇದೆ ಮೇಡಮ್.
ಯಾ ಸರ್
ನಿಮದುು
ಇಲ್ಲ ಇಲ್ಲ ಸಾರ್ ಬಾಡಿಗೆ ಸಾರ್ ನಮ್ದು ಮೂರ್ ಸಾವಿರ ಸರ್ ಹ್ಮ್ ಬಾಡಿಗೆ ಮಾಧು ಕೀಟನ್ ಮನೆ ಸರ್ ನಮ್ದನ್ ಮೇಲೆ
ಹೌದೌದು್ ಮೇಡಮ್
ಬಾಡಿಗೆ ಸರ್ ಅದಕ್ಕೆ ಬಾಡಿಗೆ ಎದ್ದಾರ್ದು ಅವಸ್ಥೆ ಗೊತ್ತಾಗ್ತದೆ ಸರ್ ಹ್ಮ್ ನಿಮ್ದುಸ
ಇಲ್ಲ ಮೇಡ್ ನಮ್ದ ಹಳ್ಳಿವರಲ್ಲ ಮೇಡ್ ನಮ ಸ್ವಂತ ಮನೇನ ಇರೋದು ಹ ಸಿಟಿಯಲ್ಲಿ ಬಂದು ಇಲ್ಲ ಮೇಡಮ್ ಒ ಹೌದ ಮೇಡಮ್ ಅದೇ ಮ ನೀವ್ ಹೇಳ್ದಂಗ ನಾವ್ ಅಲ್ಲಿ
ಹಾ ಸರ್ ಹಾ ಮಾಡ್ಲೇಬೇಕ ನೋಡ್ಲೇಬೇಕು ಸರ್ ಬಾಡಿಗೆ ನೋಡ್ಲೇಬೇಕು
ಹೌದೌದು ಮೇಡಮ್ ಆ ತರದಿಂದ ಇದಾಗ್ತವೆ
ಹ್ಮ್
ಹಾ ಆದ್ರ ಇಲ್ಲ ಹಳ್ಳಿ ಊರಲ್ಲಿ ಬಾಡಿಗೆ ಬರೋದನ್ನ ಕಡಿಮೆ ಮೇಡಮ್. ಹ ಕಡಿಮೆ ಮೇಡಮ್ ಇಲ್ಲಿ ಬಾಡಿಗೆ ಬರೋದು ಬ.
ಹ ಕಡಿಮೆ ಸರ್ ಅಲ್ಲಿ ಆದ್ರೂ ಮನೆಗಳು ಎಷ್ಟು ದೊಡ್ಡವನ್ನಿ. ಇ ಬಾಡ್ಗೆಗೆಕಡಿಮೆ ಅನ್ಸರ್ ಎರಡ್ ಸಾವಿರ ಅಂದ್ರೆ ಹೆಚ್ ಆಬಿಡುತ್ತಲ್ಲಿ.
ಹೌದ್ ಮೇಡಮ್.
ಹ್ಮ್ ಅದು್ ಎಷ್ಟನ ದೊಡ್ಡ ಮನ ಇರ್ಲಿ ಅದೇ ಹೆಚ್ಚ ಆಗ್ಬಿಡ್ತ. ಸರ್ ಎರಡು ಮೂರ್ ಸಾವಿರ ಅಂದ್ರಗಿನನ ಬಾಳ ಆ ದೊಡ್ಡ ಮನೇನ ಇ ಐ್ತ್ ಅಂದ್ರಗಿನ ಏಳ ಎಂಟ್ ಸ. ಾವಿರ ಕಡಿಮೆ ಕೊಡಲ್ಲ ಸರ್ ಅವರು ಹ್ಮ್ಏಳಂು ಸಾವಿರ ಅಂದ್ರೆ ಕಡಿಮೆ ಇ. ಅದಂತರ.
ಹೌದ್ ಮ್ಯಾಮ್ ಇಲ್ಲಿ ಇರೋದೆಲ್ಲ ಸ್ವಲ್ಪ ಹಳ್ಳಿ ಊರು ಅಂದ್ರೆ ಇಲ್ಲಿ ಬರೋದನ. ಕಡಿಮೆ ಮಾಡ ಏನಾದ್ರು ಈಗ ಇಲ್ಲಿ ಎಂಪ್ಲಾಯ್ಸ್ ಅಂತವ್ರಹಳ್ಳಿವರಲ್ಲಿ.
ಇರಲ್ಲ ಹಾ ಕಷ್ಟ ಆಗತ್ತೆ ಸರ್.
ಹಂಗಂತ ಹೇಳಿ ಅವರು ಸ್ವಲ್ಪ ಖರ್ಚು ಮಾಡ್ಕನ್್ರ ಚಿಂತೆ ಇಲ್ಲ ಅಂತೇಳಿ.
ಅಲ್ಲೇ ಸಿ ಹಾ ಸರ್ ಹಾ ಹಾ. ಆ ಅಪ್ ಅಂಡ್ ಡೌನ್ ಮಾಡ್ಬಿಡ್ತಾರ ಹೋಗೋದು ಬರೋದು ಗಾಡಿ ಮಾಡ್ಕೊ್ ಬಿಡ್ತಾರ ಸರ್ ವೆಹಿಕಲ್ ಮಾಡ್ಕೊಂಡ್ ಬಿಿಡ್ತಾರ. ಹ್ಮ್ ಒಬ್ರು ಅದೇ ಹೇಳದ್ ನನ್. ಲೆಕ್ಚರರ್ ಮಕ ಗಾಡಿ ತ್ ಬರ್ತಾರೆ ಸರ್ ಒಬ್ರು ಲೇಡಿನೇ ಹ ಇಲ್ಲಿ ನಮ್ ಉಮೆನ್ಸ್ ಕಾಲೇಜ್ ಬರ್ತಾರೆ ಸರ್ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತ ಅವರು. ಹ್ಮ್ ಗೌರಮ್ಮ ಅಂತ ಹೇಳಿ.
ಒಂದ್ ವೇಳೆ ಎಲ್ಲಾದ್ರು ಸ್ವಲ್ಪ ಎಂಪ್ಲಾಯ್ ಆದ. ಕೂಡ ಅವ್ರು ಕೂಡ ಅವ್ರ ದುಡಿಯ ಸಂಬಳಕ ಅವ್ರ.
ಹಾ ಅದು ಈಗ ಮಾಮೂಲ್ ಇದು ಗೆಸ್ಟ್ ಲೆಕ್ಚರರ್ ಅಂದ್ರೆ ಬರೀ. ಸೌರಾಷ್ಟ್ರೇ ಇರ್ತದ ಸರ್ ಮತ್ತ ಅವ್ರ ಬ ಮನೆ ಬಾಡಿಗೆ ಅವೆಲ್ಲ ಎಲ್ಲೇ ಆಗತ್ತ ಸರ್ ಈಗ.
ಹೌದೌದು ಅವ್ರ ಮಾಡ
ಹ್ಮ್ ಹಂಗಾಗಿ ವೆಹಿಕಲ್ ಮಾಡ್ಕೊಂಡ್ ಬಿಿಡ್ತಾರ ಆದ್ರೆ ಆಗ್ಲಿ ಅದಕ್ಕ ಪೆಟ್ರೋಲ್ಗ್ ಅಷ್ಟ ಅಲ್ಲ ಅಂತಿ ಸುಮ್ಮನೆ ಅಲ್ಲಿಂದಾನೇ ಅಡ್ಡಾಡ್ತಾರ ಸರ್ ಅವ್ರು.
ಹೌದ್ ಹೌದು್ ಮೇಡಮ್ ಹೌದ್ ಮೇಡಮ್. ಅದ್ರಿಂದಾಗಿ ಪಾಪ ಅವ್ರ ಜೀವನಾನು ಅವ್ರ ಅವರು. ತದ ಕೆಲವೊಂದುಕ್ಕೆ ಎಷ್ಟು ಬೇಕ ಅಷ್ಟೇ ಅನು ಮಾಡಕ ಅನುಕೂಲ ಮಾಡ್ಕೊಂಡ ಹೋಗ.
ಹೋಗ್ತಾರ ಸರ ಇದ್ದಾದ್ರಾಗೆ ಅನುಕೂಲ ಅಡ್ಜಸ್ಟ್ ಮಾಡ್ಕೊಂತಾರ ಸರ್ ಕೆಲವರು ಕೆಲವರು. ಅಡ್ಜಸ್ಟ್ ಮಾಡ್ಕಣಲ್ಲ ಸರ್ ಎಲ್ಲಾ ಹೈಫೈ ಇರ್ಬೇಕಂತಾರ.
ಹ್ಮ್.
ಇಲ್ಲಿ ಏನಿದ್ರು ಸ್ವಂತ ಮನೆ ಇದ್ರನೆ ಚೆನ್ನಾಗಿ್ ನೋಡ್ರಿ ಸರ್. ನೆಮ್ಮದೇ ಇರ್ತತ್ ಅದು ಹ್ಮ.
ಆದ್ರೆ ಈಗ ಈಗ ಅವ ಎಷ್ಟ್ ಟೀಚರ್ ಕೆಲ್ಸ ಮಾಡಿ ಅವ್ರ ಕೂಡ ಸ್ಯಾಲ್ರಿ ಇಲ್ಲ ಅವ್ರ ಬದುಕದೆ ಕಷ್ಟ. ಕಷ್ಟ ಆಗುತ್ತ ಅಂತದ್ರಲ್ಲಿ ಅವ್ರು ಜಾಗ ತಗೊಂಡು ಮನೆ ಕಟ್ಬಬೇಕ ಅಂದ್ರೆ ಬಾಳ ಅವ್ರದನ್ನ ಕಷ್ಟ ಆಗತ್ತೆೇಡಮ್ ಹಾ.
ಅದೇ ಮತ್ತೆ.
ಈಗ ಅಲ್ಲಿ ಸಿಟಿಲ್ಲ ಬಂದು ಮತ್ತೆ ಜಾಗ ತಗೊಂಡು ಮನೆ ಕಟ್ಬಬೇಕಂದ್ರೆ ಅವ್ರ ಜೀವನಕ್ಕೆ ಸಹಸೋಕೆ ಕಷ್ಟ ಆಗುತ್ತೆ ಮೇಡಮ.
ಅದು.
ಹಾ.
ಮ್ಮ ಹೆಂಗಿದ್ರು ಊರಾಗಿದ್ದೇ ಇರ್ತತೆ ಮನೆ. ಕೆಲವರು ಇಬ್ರು ಮಾಡಾರರು ಇಲ್ಲೇ ಮನೆ ಮಾಡ್ಕೊಂಡ್ ಇರ್ತಾರ.
ಆದ್ರೆ ಅವ್ರ ಹ್ಮ್್ ಅವ್ರದನ್ನ ಸ್ವಲ್ಪ ಆಸೆ ಇರ್ತ್ತಲ್ಲ ಮೇಡಮ್ ನಾ್ ಸ್ವಲ್ಪ ಸಿ್ಧಿ ಸೇರ್. ು ಅಲ್ಲಿ ಇರ್ಬೇಕು ನಮ್ಮ ಮುಂದರೆ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಎಜುಕೇೇಶನ್.
ಕೊಡ್ಬೇಕಂದ ಅನ್ನರು ಇಲ್ಲಿ ಸಿಟಿ ಸೇರ್ಕ ಅಂತಾರ ಸರ್ ಎಲ್ಲಾ ಇಲ್ಲಿ. ಬಾಡಿಗೆ ಮನೆ ನೋಡ್ಕೊಂಡು ಇರ್ತಾರ ಸರ್ ಬಹಳಷ್ಟು ಜನ ಇಲ್ಲೇ ಇದ್ದಾರ್ ಸರ್ ಎಲ್ಲಾ.
ಹ್ಮ್ ಮಕ್ಕಳ ಮುಂದಿನ ಜೀವನ ಚೆನ್ನಾಗಿಲ್ಲಂತೆ ಅವ್ರಿಗೋಸ್ಕರ ಆದ್ರರು ಸ್ವಲ್ಪ ಕಷ್ಟ. ಕಷ್ಟಪಟ್ಟು ಅವರಲ್ಲಿ ಇರ್ತಾರೆ.
ಹೌದ್ ಸರ್ ಈಗ ಬಹಳಷ್ಟ್ ಜನ ಮಕ್ಕಳ ಸಲುವಾಗೆ ಇಲ್ಲಿ ನಳೆ ಬಿಟ್ಟು ಸಿಟಿಗ್ ಬಂದಾರ ಅದಾರ ಸರ್ ಈಗ. ಎಜುಕೇಶನ್ ಸಲುವಾಗಿಿಯ ಹಾ ಸರ್.
ಹೌದು ಮೇಡಮ್. ಐ ಪಾಪ ಈ ತರ ಮಾಡ್ತಾರೆ.
ಹ್ಮ್ ಇಲ್ಲ ಮನೇದ ಬಾಳ ಕಷ್ಟ ಸರ್ ಈಗ ಬಾಡಿಗೆ ಮನೆ ಇದ್ದಾರ್ದ.
ಸಿಟಿಯಲ್ಲಿ ಜೀವನ ಮಾಡೋದ ಕಷ್ಟ. ಇಷ್ಟ ಆಗುತ್ತೆ ಮೇಡಮ್ ಮತ್ತೆ ಏನ್ ಮಾಡಕ ಆಗಲ್ಲ ಎಲ್ಲರೂ ನಾವು ಹೊಂದಾಣಿಕೆ ಮಾಡ್ಕೊಂಡು ಇದ್ದ ಅರಲ್ಲಿ ನಮ್ಮ.
ಅದು ನಮ್ ಕೈಯಲ್ಲಿ ಇರ್ತದ ಸರ್ ಎಲ್ಲಾ ಅಡ್ಜಸ್ಟ್ ಮಾಡ್ಕೊಂಡ್ ಹೋದ್ರೆ. ಹಂಗೆ ಇದ್ದದ್ರಾಗ ನೋಡ್ಕೊಂಡ್ ಹೋದ್ರೆವಲ್ಪ ಮುಂದೆ ಜೀವನ.
ಹೌದೌದು ಮೇಡಮ್. ಓಕೆ ಓಕೆ ಮೇಡಮ್ ಚೆನ್ನಾಗಿ ಹೇಳಿದ್ರಿ ಥಾಂಕ್ ಯು ಮೇಡಮ್ ಓಕೆ ಮೇಡಮ್.